ಹ ಏನ್ ಮಾಡತರಿ
ಏ ಹಲೋ
ಎಷ್ಟ ಮಾತಾಡ್ಲಿ ಅಲೋ ಊಟ
ಹ್ಮ್ ಇನ್ನ ಇಲ್ಲ ನಿಂದು
ನಂದು ಏನಿಲ್ಲ ಹೇಳಿದಿರ
ರೂಮ
ಏನ್ ಮಾಡ
ಎ ಡಿ ಬಿ ಅದು ಏನ್ ಮಾಡದ್ಲ್ಲಾಡ
ಏ ಅದ ಪ ನಾನು ನಿಂಗಗೆ ಕಳಸ್ತನಿ ಚಾರ್ಜ್ ಬಿಟ್ಟಿದ್ದ ಅದಕ್ಕೆ
ಹ್ಮ
ಮಾಡಿಟ್ಟಿದ್ದತಿ
ಹ್ಮ ಅಲ್ಲಲ್ಲ ಆಕ ಏನೋ ಇದು ಮಾಡಂತಂದಲ್ಲ ಯಾವ್ದೋ ಆ್ಯಪ್
ಅದ ಆ ಆಫೀಸರ್ದ ಏನದ
ಅವ ಗೊತ್ತಿಲ್ಲ ಅ ಇಲ್ಲಿಲ್ಲ ನಾನ್ ರೀಸೆಂಟ್ ಆಗ ಸರ್ಚ್ ಮಾಡೀನಿ ನೋಡ್ಬೇಕು ಅದು ಫೋನಾಗಿ ಓಪನ್ ಆಗ್ತಿಲ್ಲ ಪಿ ಡಿ ಎಫ್ ಹಾಕಿ ಕಳಸಿದ್ದು
ಈ ಕಳಸ ದೋಪಾನಾಗತಲ್ಲ
ಲ್ಯಾಪ್ಟಾಪ್ ನ ಒಂದ್ಸಲ್ ಟ್ರಮಾಡುವಾಗು ಆಯ್ತ ಅಂದ್ರ ಅದ ಏನ ಅದ್ರ ಅದ್ರಂಗೆ ಮಾಡ್ಬೇಕಂತಂದಿಳ್ಬಟ್ಟು
ಅದೇನು ರಿಪೋರ್ಟ್ ಅದೇನು ಚೆಕ್ ಮಾಡಿದ್ದೇನೆ ನೀ ಲ್ಯಾಪ್ಟಾಪ್ದಾಗ ಆ್ಕ
ಜಿ ರಿಪೋರ್ಟ್ ಮಾಡ್ಬೇಕು ಡಿ ಬಿ ಎಮ್ ಎಸ್ ಬರಿಬೇಕು
ಅಷ್ಟು ನೀರಟ ನೋಡ್ದ್ ಹಾಕ ಇಲ್ಲೆ ಓಪನ್ ಮಾಡಿ
ಹ ಇದು ಸಿಜಿ ಮಾಡಿದ
ಏ ಕಳಸಿನಪ್ಪ ಮ ಕೋಡ್ ಅಪ್ಡೇಟ್ ಮಾಡಿ ಅದು ಹಂಗಸಿ ಮಂಗ ಬಂತದು
ಊದಲ್ಲ ಅವನ್ಜೊತಿ ಮಾತಾನ ಆಡ್ಬೇಕಕ್ನೆ ಒಂದ್ ಅಪ್ಡೇಟ್ ಮಾಡಕ ಒಂದ್ ಸ್ವಲ್ಪ್ ಕೋಡು
ಹ ಮತ್ತ ಏನ ಕ್ಯಾರೆಕ್ಟರ್ ಚೇಂಜ್ ಆಗತಿಲ್ಲದ
ಹ್ಮ್ ಹ್ಮ್
ಏನ್ ಮಾಡೋಣ ಅದನ್ ಬಿಟ್ಟಿ
ನೋಡು ಓಪನ್ ಮಾಡ ಓಪನ್ ಮಾಡಿ ನೋಡಿ ನಂದ್ಸಲ
ಕ್ಕ ಗ್ರೂಪ್ ನ ಕೇಳಲ್ಲ
ಹ್ಮ್ ಎಡ ಗ್ರೂಪ್
ಊಟಾಗಿಲ್ಲಿ ಇನ್ನ ಹ್ಮ ಇ
ಮಾಡ್ಬೇಕಿನ ಈಗ
ಹ್ಮ್
ನಾ ಡಿ ವಿ ಎಮ ಎಸ್ ಅಸೈನ್ಮೆಂಟ್ ಬರ್ದೆ
ಇನ್ನ ಇಲ್ಲೇ ನಾ ನಂ ಕ್ವೇರಿ ಕಳಸೋವನಲ್ಲ
ನಿಮ್ ಕ್ವರೀಸ್ ನಮ್ ಕ್ವರೀಸ್ ಬೇರೆ ಬೇರೆ ಅದಾವ
ಕ್ವರಿಸ್ ಬೇರೆ ಬೇರೆ ಕೇ ಆದ್ರೆ ಇವೆಲ್ಲ ಒಂದಲ್ಲ ಕ್ರಸ್ ಏನ ಮಾಡಲ್ ಒಂದು ಟೇಬಲ್ ನೇಮು ಆಮೇಲೆ ವ್ಯಾಲ್ಯೂ ಸಟ್ಟ ಚೇಂಜ
ಏ ಅಂದ್ನು ಬಾರಕ ಅವ ನಮ್ಮೂನು ಅವನ ನ ಮಾಡೋನಿತ್ಯ
ಅದ ಕಳಸೋಪಾ ಮಾಡತ್ನಾನ ಯಕೆ ಅಡ ಗ್ರೂಪ್ನ ಹೇ ಕ
ಹ್ಮ್
ಎಳ್ಳಿತಪ್ಪಾದ ಕೃಪ್ಪು
ಕಂಪ್ಯೂಟರ್ ಗ್ರಾಫಿಕ್ಸ್ ಅನಿಮೇೇಶನ್ ಮಾಡ್ಬೇಕನ್ನು
ಏ ಲಾಸ್ಟ್ನಕ್ ಅದ ತೋರಿಸಿ ಬಿಡ್ತನಪ್ಪಾನಾ ಸರಿ
ಅವ ಅಲ್ಲಿ ಗೊತ್ತಾಗುತ್ತ ಅವನು ಅಪ್ಡೇಟ್ ಮಾಡ್ಕಂಬ ಅಂತ ಹೇಳಿದ್ ನು
ಆಲಿಲ್ಲದ
ಪ್ರಾಯ ಮಾಡ
ಏ ಇದೇನೇನ ಟೆಸ್ಟ್ ಜುಫೈಲ ಇಲ್ಲ ಇದ
ಏನು
ಜಿ ಫೈಲ್ ಒಂದು ಫೈಲ್ ಆಗ ಮತ್ತೆ ಕೆಲವೊಂದು ದಿವಸ ಇಗೋದ ಇವ
ನೋ
ಒಪ್ಪನ್ ಮಾಡೋಟ ನಿಗೆ ಪಾಪ
ಹಾ ಜಿಪ್ ಫೈಲೇ ಇರ್ಬೇಕೌದು
ಹ್ಮ ಹ ಬಾಳ ಐತ್ಲಿ ಏನೇನ ಮಾಡ್ಬೇಕಕ್ಲ ಪೈದನ ಹಿಂಗ ಜಿಪ್ ಲ್ ಮಾಡ ಹಾಕ್ಬೇಕಾ ಅಬ್ಸ್ಟಾಕ್ಟಿವ್ ಒಂದ್ ಜಿಪ್ ಲ್ ಐತ್ ಬೇರೆ ಫೈಲ್
ಹ್ಮ
ಆಮೇಲೆ ಅನ್ಕ್ಲೋಸ್ಮೆಂಟ್ಗ ಒಂದ್ ಫೈಲ್
ಹ್ಮ
ಗಪ್ ಯಳತ್ನಯ ಸೇಟದ ವೆನನ್
ಅವತ್ತೇ ಹಾಕಿನ ಕ್ಯಾಮಪ ಅ ತಂದೆ ನಾನು ಡೌಟ್ ಹೋಗಿ ಓಪನೇ ಮಾಡಲಿಲ್ಲ ಅವವತ್ತು
ಓಪನ್ ಆಗಿಲ್ಲ ಅಂತಿಲ್ಲ ಮತ್ತ
ಅಲ್ಲಲ್ಲ ಒಂದ ಸಜೆನ್ ಫೋನ್ ಇದು ಲ್ಯಾಪ್ಟಾಪ್ನಂಗ ಓಪನ್ ಮಾಡಿದ್ರಿ ಹಾಗಿರೋದ
ಹ್ಮ ಮಾಡ್ಲಿಲ್ಲ ಶುಕ್ರವಾರ ಕೊಡಂದಾಳು ಶನಿವಾರ ಕೊಡಂದಾಳುರೆ
ಶುಕ್ರವಾರ ಲೆ ಶುಕ್ರವಾರನೇ
ರಿಪೋರ್ಟ್ ಸೋಮವಾರ
ಅಲ್ಲ ಅಲ್ಲ ರಿಪೋರ್ಟ್ ಶು ಶುಕ್ರವಾರ ಎಕ್ಸನೇಷನ್ ಬೇಕಾದ್ರೆ ಸೋಮವಾರ ಏನಂದಲಿ
ಎಕ್ಸ್ಪನೇಷನ್ ಬಿಡಕ ಮುಂದೆ ಮಾಡೋದೆಲ್ಲಾ
ಹ್ಮ್.
ಯಾ ಕ್ಲಾಸ್ನಾಗ ನಿಂತು ಮಾಡ್ತಾನ.
ಹ ಡಿ ಒಮ್ಮೆ ಸು ಬೈಲಾಜಿ ಅರ್ಧಕ್ಕೆ ನಿಂತೇತೆ ಅದು. ಅಕಿ ಆವಾಗ ಕೇಳ್ತಳೋ ಏನೋ ಗೊತ್ತ
ಮುಗಿತು ಬಯಲ ಜ್ದಿನ ಇಲ್ಲಿ ಪ್ರತಿ ಕೋ ಪ್ರತಿ ಕೋಡು ಒಂದೊಂದು ಪಿಕ್ಚರ್ ಹಾಕ್ಬೇಲೆ
ಯಾವುದು
ಅದ ಕೋಡ್ ಮಾಡ್ತಗೋತೇತಿ ಕೋಡ್ ಒಂದ್ ಪಿಕ್ಚರ್ ಮಾಡಿ ಹಾಕ್ಬೇಕಿದ್ರಗ
ಏನ್ ಪಿಕ್ಚರ್
ಕೋಡ್ ಬರಿತಿಗೋದೈತಿ ಅದನ್ನ ಸ್ಕ್ರೀನ್ ಶಾಟ್ ಹಾಕ್ಬೇಕಾ
ಯ ಕೋರ್ಟ್ ಪೀಸ್ ಮಾಡಕ್ ಬರಲ್ಲ
ಇಲ್ಲಿ ಇಲ್ಲಿ ಜಿಪಲ್ದಾಗೖತ ಆಮೇಲೆ ಮಿಜರ್ ಲೋಗೋ ಸಕಟ್ಟ ಇದ್ರ ಆಗೈತಿ ಈ ಕಿದಿನಾಕಿಡ ನೋಡ್ಲಿ ಟೆಂಪ್ಲೇಟ್ ಟಿಂಗ್ ಇದೆ ಇ ಇಲ್ಲದಾವ ಒಂತಂದ ಎಲ್ಲ
ಗೊತ್ತಿಲ್ಲ ನೋಡೇ ಇಲ್ಲ ನನಗಿಡಪ್ಪ
ಕೀ ಮಾಮ್ಗೆ.
ಕಾಲ್ ಮಾಡಿ ಏನ ಕೇಳಿ.
ಕೇಳ ಮ್ಯಾಮ ಏನು ಏನು ತಿಳಿದಿಲ್ಲ ನ ಅವನು ಉಸೇಗೆ ಏನಂದ ಇಲ್ಲಾಂದ್ರ.
ಒಂದ ಬಕ್ರೀದ್ ಮಾಡದ್ರಗ ಬಿಜಿ ಇರ್ತನ.
ಹ ಈಗ ಎತ್ತಂಗನ ಇಲ್ಬಿಡ.
ಹ್ಮ್.
ಹಾ ಈಗ ನೋಡಾಂಗನು ಇಲ್ಲ್. ಅದು ಸಿಸ್ಟಮ್ ಡಿಸೈನ್ ಅಂತ ಐತಿ ನೋಡಪ ಇಲ್ಲೊಂದ ಐತಿ. ನಾಗು, ಇನ್ ಮಾಡ ಮಾಡುದ್ರ ಹೆಂಗಲಿ ಇವ್ನ.
ಗೊತ್ತಿಲ್ಲ ಬೈ.
ಇಲ್ಲ ಎಡಿಟ್ ಮಾಡಕ್ ಬರದೇ. ಬರತ್ತತಿ ಎಡಿಟ ಮಾಡಕ್ ಬರತಿ.
ಹ್ಮ್ ಹ್ಮ್ ಹಂಗಾದ್ರೆ ಮಾಡಿಬಿಡು.
ಎಡಿಟ್ ಮಾಡಕ್ ಬರ್ತಿತಿ. ವಿಡಿಯೋ ಮಾಡಿ ಹಾಕ್,
ಅಲ್ಲಲ್ಲ ಅದು ಕ್ಲೌಡ ಏಐ ಕ್ಲೌಡ ಎಐ ಫಸ್ಟ್ ತ್ರೀ ಚಾನ್ಸಸ್ ಫ್ರೀ ಇರುತ್ತಾ.
ಹ್ಮ್ ಫೀ ಇರ್ತೈತಿ ಮತ್ ಬಂದಕೈತಿ ಮತ್ ಬೇರೆ ಲಾಗಿನ್ ಬೇರೆ ಇದ್ರ ಲಾಗಿನ್ ಆಗುದು.
ಬೇರೆ ನಂಬರ್ಲ್ಲ.
ಹ್ಮ್.
ಇದು ಅದು ಕೋಡ್ ಅಪ್ಡೇಟ್ಸ್ ಕೇಳಿದ್ರ ಕೊಡುತ್ತಲ್ಲ.
ನಾ ಕೇಳಿನಪ್ಪ ನಾ ಎರಡ್ ಸಲ ಕೇಳ್ರೆ ನಂಗೆ ವಾಪಾಸ್ ಅದ ಕೂಡ ಕೊಡದತ್ತತೆ.
ಹಂಗ.
ಸೇಮ್ ಅಂತೈತಿ ಬೇರೆ ಕೋಡ್ ಕೊಟ್ಟಿನ ಅಂತತಿ ಮತ್ತ ರನ್ ಮಾಡ್ರ ಅದೇ ಅರ್ದ ಅದ ಕ್ಯಾರೆಕ್ಟರ್ ಚೌಕ್ ಬಾಕ್ಸು ತಿಲಿ ತ್ರರಿಭುಜ.
ಹಂಗೆ ಇರ್ತಾವ ನಂಗೆ ಏನ್ ಹೇಳದ ಗೊತ್ತಾ ಅರ್ಜು ಜೂನ್ ಅದು ಅದು ಪೂರ್ತಿ ಆಕ್ಯುರೇಟ್ ಇದ್ದಿದ್ದಿಲ್ಲ ಅವ್ನ ಎಲ್ಲೋ ನಿಂತ್ಕೊಂಡು ಬ ಮಾಡಬಡಿತಾನ ಅದು ಹೂಗಲ್ಲಿ ಬೀಳುತ್ತಾ.
ಹ್ಮ್.
ಹ್ಮ್.
ಹಂಗ ನಾನು ಹಂಗ ಮಾಡ್ತನಪ್ಪ ಅಂಗಾರ ಅದ ಮನುಷ್ಯ ಮಾಡ್ತನಿ ಅಲ್ಲಿ ಕೆಳಗ್ ಕೆಲೊಬ್ರು ಇ್ರು ಬರ್ದಾರ ಗೊತ್ತೇ ಈ ಸೈನಿಕರ ಅದರಾ.
ಹ್ಮ್.
ಅದನ್ನ ತಗಸ್ನನೆ ವಿಡಿಯೋದ್ಗಾ ಇದ್ರಾಗ ಹಾಕಿ ಸರಿ ಏನ್ ಮಾಡ ಇಷ್ಟ ಆಗತೈತಿ ಇದಕ ಏನ್ ಆಗತಿ ಇಲ್ಲಿದ.
ಹ್ಮ್.
ಈ ಜಿಪ್ ಫೈಲ್ ಮಾಡಿದೆ ಹೆಂಗಿದಿಲ್ಲ
ಗೊತ್ತಿಲ್ಲ ಇನ್ನೆ ಪೂಜಾ ಫೋನ್ ಮಾಡಲು
ಹಕ್ಕೆ
ಅದೇ ಇದು ಕೇಳಕ್. ಆನಿಮೇಷನ್ ರಿಲೇಟೆಡ್ ಹ್ಮ್
ಪೂಜ.
ಗಿಡ್ಡಿ.
ನಿಮ್ ಗ್ಯಾಂಗ್.
ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಮೀ. ಪ್ರೆಸೆಟ್ದ ಇಂಪ್ಲಿಮೆಂಟ್ನಾ ಬೈ ಫೈವ್ ಡೇಸ್. ಸಬ್ಮಿಟ್ ರಿಪೋರ್ಟ್ ಆನ್ ಮಂಡೇ.
ಇಂಪ್ಲಿಮೆಂಟೇಶನ್ ಪ್ರೆಸೆಂಟ್ ಮಾಡಕು ಏನ್ ಮಾಡ್ತಿವತ್ತು
ಇಂಪ್ಲಿಮೆಂಟೇಶನ್ ಏ ಇಂಪ್ಲಿಮೆಂಟೇಶನ್ ಇಲ್ಲೇ ಕೋಡ್ ಮಾಡೋದು ರನ್ ಮಾಡೋದು ತೋರ್ಸೋದಪ್ಪಾ
ಅಲ್ಲಲ
ಹಾ
ಆ ಕೋಡ್ ರನ್ ಆಗತ್ತಾನ ಏನ್ ರನ್ ಆಗತ್ತದ ಗೊತ್ತಿಲ್ಲ ಅದ ರನ್ ಆಗತ್ತಾ ಇಲ್ಲ ಅಂತ ನನಗೆ ಸುಮನೆ ಕಾಫಿ ಪೇಸ್ಟ್ ಕಾಫಿ ಪೇಸ್ಟ್ ಮಾಡಿ ಇಕ್ಕು
ಗಪ್ ಗಪ್ ಚಾರ್ಜಿ ಬಿಟ್ಟು ಓಪನ್ ಮಾಡ್ತನಿ ಕೋಟ್ ರನ್ ಮಾಡಿ ನೋಡ್ತನಿ
ಇದು ಹಂಗೆ ಏನು ಇಲ್ಲ ಆನಿಮೇೇಶನ್ ರಿಲೇಟೆಡ್ ಫೋ ಕೇಳಕ್ ಫೋನ್ ಮಾಡಿದ್ಲು
ಹ್ಮ್
ನಾ ಅದೇ ಇಲ್ಲ ಒನ್ಸ ರಜನ್ ಮಾಡ್ಕೊಟ್ಟಾರನಕ್ಕ ಅಂತ ಎಡ ಸ ಅವ ತತ
ಏ ಗಬ್ು ಕೊಟ್ಟ ಬಿಡ್ದ
ಹ್ಮ್ ಮೊನ್ನೆ ಚಾರು ಮಾತಾಡ್ಸಿದಾಗ ಯಾವ್ದ ಹೆಂಗ ಬಬ ಬಬಬ ಹಕೊತಿದ್ನಲ್ಲಿ ಬ
ಅವ ಹಂಗ ಮಾತ್ರರಿ ಯಾರು ಮಾತಾಡ್ತಾರ ಹೇಳ ಅಪ್ಪಸ್ ಅವರ ಮಾತಾಡ್ಸಂಗಿಲ್ಲ
ಹ್ಮ್ ಅದೇ
ಎಲ್ಲೈತಪ್ಪ ಇದ್ದಾಡಾ
ಹಾ ಹಾ
ಚಮಂಡ ಏರಿಯ ಆಳಗಾರಿ ಐಡಿಯಾ ಬಾರ್ಬಾರಿಕ್ು ಎನಿಮೇಷನ್ನು ನಾವು ಸಿಗುವ ತಲ್ಲಿ ಬೆಸ್ಟ್ ರೈಟಿಂಗ್
ಏ ಅವ್ನಿಿಗೆ ಹೇಳಲ್ಲ ಒಂದ ಸ್ವಲ್ಪ ಅಪ್ಡೇಟ್ ಮಾಡಂತ ಅಂದ ನಂದ ಹೇಳಕ್ ನನ್ ಮಾಡ ಕೇಳ ನಿಿಂದ ಏನ್ ನಡಿದೆ
ನಾವ್ ಇದರಿಂದ ಗ ಕೊಡ್ ಸಿಕ್ ಸಿಕ್ತ್ಗಪ್ ಸಿಕ್ತ್ಗಪ್ ನನ್ ಮನ್ ನೋಡ್ಲೆ
ಹಾ ಮಾಡ
ಕೊಟ್ಟಿ ಒ ಒನ್ನಿ ಏನ್ ಕೊಟ್ಟಿೋದ ಜಪ್ಪ್ರಾಂಟ
ಹ್ಮ್ ಹ್ಮ್ ಹ್ಮ್
ಅಲ್ಲಿ ಅದ ಅದು ಮ ಸರ್ಚ್ ಮಾಡಿದ್ದ ಅದ ಐತೆ
ಹ್ಮ್
ಅದ್ರಾಗ ಏನ್ ಕೊಟ್ಟೀನಿ ದಿಸ್ ಆಲ್ ಕಂಟೆಂಟ್ ಶುಡ್ ಬಿ ದೇರ್ ಅಂತ ಕತೀನಿ
ಹ್ಮ್
ಅದು ಇಂಪ್ಲಿಮೆಂಟಷನ್ ಟೆಸ್ಟಿಡ್ ರಿಸಲ್ಟ್ ಒಂದು ಅದ ಟೇಬಲ್ ಹಾಕಿ ಕೊಟ್ಟೈತಿ ಕ್ಯಾಟ್ ಲಾಕ್ ದ ಆಮೇಲಿ ಕೆಳಗ ಎಲ್ಲದು ಅ ಇದು ಕೊಟ್ಟೈತಿ ಸೆಲೆಕ್ಷನ್ ಐಟಮ್ಸ್ ಯ ಅಂತದ್ದ
ಹ್ಮ ಹಾ
ಅ್ರ ಈಗ ಒನ್ ಟೂ ತ್ರೀ ಫೋರ್ ಫೈವ ಇತ್ತ ತಗೋೈತೆ ಟೋಟಲ್ ವೇಟ್ ಎಷ್ಟ ಅಂತೆ ಎಲ್ಲ ಕೊಟ್ಟೈತೆ
ಹ ಹ ಅದೇನು ನಾ್ನ್ಾಪ್ಸಾಕ್ ಮಾಡಿವನು
ಹಾ ಅದಾಗಿಂದು ಕೆಳಗ ಪ್ರೋಗ್ರಾಮ್ ಕೊಡ ನಿನ್ನೆ
ಹ್ಮ್
ಹ್ಮ್ ಈಗ ಪ್ರೋಗ್ರಾಮ್ ರನ್ ಮಾಡಿ ನೋಡ್ತನಂಗಪ್ಪಾ
ಹ್ಮ್ ರನ್ನ ಆವಾಗ ಮತಲ್ಲ
ಜಾವ ಆನ್ಲೈನ್
ಹೂ ಸಿಹಿ ಇದ್ದೀಲೇನು ತಗ್ದಿದ್ದು ನ ಜಾವ ನ ಸಿಲ್ಲ
ಗಪಟಾ
ಇ ಏನ ನಡೀಲಿಪಯ ಅ ಸಿಹಿ ಜಾವಾ ಎನ್
ಅಲ್ಲೆಲ್ಲಾ ರಿಪೋರ್ಟ್ನ ಸೀಹಿ ಹಾಕಿದ್ವ ಜಾವ ಹಾಕಿದ್ವ ಅಂತಾ ಫಸ್ಟ್ ರಿಪೋರ್ಟ ಅದೇ ನೋಡ್ಬು ನಾನ ನೋಡಿರ್ಕಿಲ್ ನ ಮತ್ತೆ ನಮ ಸೀನಿಯರಿ ಒಂದು ರಿಪೋರ್ಟ್ ಮಾಡ್ಕೊಟ್ಟೀನಿ
ನೀ ಮಾಡ್ತಪಾ ಎಲ್ಲಾ ಸವಕಾರ ಆಗಿ ಬಿಟ್ರಿ ಎಲ್ಲಾ ಪೂರ್ತಿ
ಹ್ಮ
ನೋ ಇದ್ರ ರಿನಮ್ ಒಂದ ನ ಮಾಡಬೇಕಕ್ಲಿ ಅದೊಂದ ತಾಸ ಐತವಣ್ಣ ಏನ್ ಮಾಡ್ಬೇಕಂತ ನೇಮ್ ಬರೀ ರಿನೇಮ್ ಮಾಡ್ಬೇಕಪ್ಪಾ ಇನ್ ವಾಲಡ್ ಫೈಲ್ ಇಟ್ಸ್ ಶುಡ್ ಬಿ ಎಂಡ್ ವಿತ್ ಇನ್ನು ನಾವು ಕೊಡಬೇಕು
ಹ್ಮ
ಡಾಟ್ ಜಾವಾ
ಭಾಯ ಹೋಗಯಾ ಭೈ
ಆತಾ ಗಪ್ ಇನೋಮಿ ಹಸ್ತನ್
ಏನ್ ಇನ್ನೊ ನಮ್ಮೆ ಯಾಕ